ಸಾರ್
ನಮಸ್ತೆ ನಮಸ್ತೆ ನಿ ಕಳ್ಸಿದಲ್ಲ ಎಲ್ಲ ಇ ಎ ಅದೇ ಹಂಗೆ ಸುಮ್ಮನೆ ಇದ್ದೆ ನಿ ಕಳ್ಸಿದಲ್ಲ ಅದ ನೋಡ್ ನೋಡ್ ಕೊನಿದ್ದೆ
ಏನದು ಬರಿಬೋದ ಅದನ್ನ ತಗೊಂಡು
ಹಾ ಬರಿಬೋದು.
ಹಾ
ಹ್ಮ ಚೆನ್ನಾಗಿದೆ ನಾನೆಲ್ಲಾ ಇದು ನೋಡಿದೆೆ ಜಾವ ಮತ್ತೆ ಹಡ ಇದು ಡಿ ಬಿ ಎಮ್ ನೋಡ್ರ ಹಡ ನೋಡ್ಬೇಕ್ ಅ ಜಾವ ಓಕೆ ಎಲ್ಲಾ ನೀಟ ಆಗಿದೆ.
ಹ್ಮ.
ಹ್ಮ ಅದೇ ಈಗ ಬರಿ ಎಲ್ಲ ಕರೆಕ್ಟೇ ಇದೆ ಮಾಡ್ಬೋದು ಅದ್ನೇ
ಎ ನಾನು ಇಲ್ಲಿ ತಗೊಂದ ಬಂದು ಮಾಡಕ್ ಕಿಂತ ಮುಂಚೆ ಆ ಪ್ರತಿ ಒಂದುನ್ ನೂ ಇದ್ರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಎಲ್ಲಾ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಎಲ್ಲ ಎಲ್ಲ ಕರೆಕ್ಟ್ ಬ ಆದ್ಮೇ ಎತ್ಕೊಂಡು ಇಲ್ಲಿಗೆ ಗೆ ಬರಿತಾ ಇದೀನಿ ನಾನು
ಹ್ಮ ಹಂಗಂ ಹಂಗೆ ಮಾಡ್ಬೇಕ ಹಂಗ ಮಾಡ್ದ್ರೆ ಯಾಕಂದ್ರೆ ಹಂಗೆ ಚೆನ ಹಂಗ ಬರದು ಇನ್ನೇನ ಇನ್ಮೇನ ಚಿಕ್ಕದ ಮಾಡ್ಬೇಕಂದ್ರೆ ಇದ ಮೂರನೇದ ಇದೆಯಲ್ಲಾ ಮೂರನೇದ ಅ ಜಾವದಲ್ಲ ಅಡ್ರೆಸ್ದು ಅಡ್ರೆಸ್ದು
ಹಾ
ಅದಲ್ಲಿ ಒಂದೊಂದ ಎಸ್ ಅದ ಇನ್ಪುಟ್ ಹೆಸಸ್ ಹೆಸ್ ಎ ಹೆಸರ ಹೆಸರುದಕೊಂತೀರಲ್ಲ ಇನ್ ಒಂದ ಮ ಒಂದ ಕೆಳಗ ಇನ್ನೊಂದ ಕೆಳಗ ಇನ್ನೊಂದ ಕೆಳಗ ಬರ್ದಿದಲ್ಲಾ ಅದೆಲ್ಲ ಒಂದೇ ಲೈನಲ್ಲಿ ಬರ್ಲಿ ಏನ ಆಗಲ್ಲ ಅದು
ಇಲ್ಲ ಇಲ್ಲ ನಾನು ಹಂಗ ಮಾಡ ಅದು ಯ ಉದ್ದ ಇದ್ರೆ ಪರವಾಗಿಲ್ಲ. ಅಗ್ಲ ಮಾಡ್ದ ಏನ್ ಆಗುತ್ತೆ ಅಂದ್ರೆ ಕೈಗಿಂತ ಅಗ್ಲ ಆಗ್ಬಿಡುತ್ತೆ ಪ್ಪೆ ಅದು ಚೀಟಿ ಕೈಗಿಂತ ಆಗ್ಲ ಆಗೋಯ್ತು ಅಂದ್ರೆ ನಾವ ಸಡನ್ ಆಗಿ ಅಲ್ಲಿ ಜರುಗ್ಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಲಾಸ್ಟ್ ಗೆ ಅದಕ್ಕೆ ಉದ್ದಾದ್ರೂ ಪರವಾಗಿಲ್ಲ ಆದ್ರೆ ಸಣ್ಣ ಇರ್ಲಿ ಅಂ ಳ್ಬಿಟ್ಟ ನಾನ್ ಹಂಗ ಇಟ್ಟಿರೋದು.
ಅರ್ಥ ಆಯ್ತ ಅರ್ಥ ಆಯ್ತ ಅದ್ ನಾನ್ ಅದೇ ನೋಡ್ತಾ ಇದ್ನಲ್ಲಾ ಅದಕ್ಕೆ ಅದ ಅಗ್ಲಾ ಆಯ ದ ಅದಕ ಕೇಳ್ದಷ್ಟೆ.
ಉದ್ದ ಇದ್ರು ಪೇಪರ್ ಮಡ್ಸ್ಕೊಂಡು ಹಂಗು ಹಿಂಗೋ ಸದಾಯಸ್ಬೋದು. ಕೈ ಒಳಗಡೆಗ ಬಂದ್ಬಿಡುತ್ತೆ ಅಗ್ಲ ಆದಷ್ಟು ಅಲ್ಲಿ ನಾವು ತೆಗ್ದ ಬರ ಕಷ್ಟ ಆಗುತ್ತೆ.
ಅರ್ಥ ಆಯ್ತ ಅರ್ಥಾಯ್ತ ನಾ ನಿಂಗು ನಾಳೆ ಬೆಳಿಗ್ಗೆ ಎಲ್ಲ ರಿವಿ ಇರೋದು.
ಹ್ಮ ಎಲ್ಲಾ ಬೆಳಗ್ ಬೆಳಗನೇ ಎಂಟ ಎಂಟವರೆಗ ಶುರುವಾಗುತ್ತೆ.
ನಂದು ಅದೇಪ್ಪಾ ನಮ್ದು ಅದೇ ಒಳ್ಳೇದ ಬಿಡು ಬೆಳಿಗ್ಗೆ ಮುಗಸ್ಕೊಂಡ ಬೇಗ ಹೊರಟೊಗ್ಬಿಟ್ರೆ ಅಮ್ಮ ಓದಕ್ ಸಮಯ ಆದ್ರೂ ಓದಕ ಸಮಯ ಆದ್ರೂ ಇರ್ತ್ರದ.
ಸಮಯ ಇರುತ್ತೆ ಅದಲ್ಲ ತೊಂದ್ರೆ ಈಗ ಆ ಬೆಳಗ್ ಬೆಳಗ್ ಗೆ ಯಾರ ಬರ್ತಾರಿ ಅಂತ ಇದಿರೋದು ಯಾಕ ಅಂದ್ರೆ ಬೆಳಗ್ ಬೆಳಿಗ್ಗೆ ನಮ್ಮವರೇ ಬರ್ತಾರಂತ ಕಂಫ ಮಿಲ್ಲಾ ಅಂತೇ
ಬಿಡು ನಂಗೆ ಯಾರ್ ಬಂದ್ರು ನಂಗೇನು ಪ್ರಾಬ್ಲಮ್ ಏನ್ ಏನ್ ತೊಂದ್ರನೆ ಇಲ್ಲ
ನಿಮಗ್ ತೊಂದ್ರ ಇಲ್ಲಪ್ಪಾ ನಮ್ಮಗ್ ತೊಂದ್ರ ಐತೆ ಯಾವದು ಇದಕ್ಕೆ ಆ ಮೂರ್ಕುನು ಹ ಸ್ವಲ್ಪ ಗೊತ್ತು ಗತ್ತಿರೋಗ ಯಾವ್ದಾದ್ರು ವೈವಗಳು ಪ್ರಶ್ನೆಗ್ಗಳಿದ್ರ ಕಳಿಸು
ವೈವನಾ ಹಾ ಅಣ್ಣ ಇದು ನಾ ವೈವನ ಈ ಇದಿಯೆಲ್ಲಾ ಹೆಂಗ್ ಓದಿದ್ರೆ ನೀನು ಫಸ್ಟ್ ಇದು ಓದು ಮೊದ್ಲು ಇ ಮಾನ್ಯುಯಲ್ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತ ನೋಡು
ಹಾ
ಅದು ನೋಡ್ಕಕೊ
ಅದೊಂದು ಓದಕೊಂಡ್ರೆ ಸಾಕ ಅಂದ್ರೆ ತೀರಾ ಬೇಕಾಗಿರೋದೇ ಅವೇ ಅಲ್ಲ ಆ ಪ್ರಶ್ನೆಗಳು ನೋಡ್ಕೊಂಡು
ಹಾ ಅದೇ ನಾನು ಅದೇ ನೋಡ್ಕೋಣ ಅಂತ್ದೀನಿ ಮತ್ತೆ ಅಷ್ಟು ಬಿಟ್ಟಿನ್ನು ನೀನು ಇದೆಲ್ಲ ನೋಡಕ್ ನೋಡ್ಕೊಳಕ್ ಆಗುತಾ ಹ್ಮ್
ನಾ ಇವಾಗ ಅದೇ ಪರೀಕ್ಷೆಗ್ ನೋಡ್ಕದು ಮೂರೇ ಮೂರು ಒಂದು ಇದು ಈ ಪ್ರಶ್ನೆಗಳು ಅವರು ಕೇಳೋದಕ್ಕೆ ಉತ್ತರ ಬೇಕಲ್ಲ ಎರಡನೇದು ಪ್ರ ಪ್ರತಿ ಒಂದು ಪ್ರೋಗ್ರಾಮ್ದ ಔಟ್ ಪುಟ್
ಹ ಅದ ಹೆಂಗ್ ಬಂತು
ನೋಡ್ಕೊತೀನಿ ಯಾಕಂದ್ರೆ ಅಲ್ಲಿೇನಾದ್ರು ಅವರ ಬಂದಿಲ್ಲ ಸ್ವಲ್ಪೇರರು ನಮ್ಗ್ ತೊಂದ್ರರೆ ಆಗ್ತೈತ್ ಅಂದ್ರೆ
ಹಾ
ಪ್ರೋಗ್ರಾಮ್ ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ನಾವು ಚೇಂಜ್ ಅಲ್ಲಿ ಚೇಂಜ್ ಮಾಡಕ್ಂಬ ಬಿಟ್ರೆ ನಾವ್ ಆ ಔಟ್ಪುಟ್ ನ ಈಸಿಯಾಗ ತಕೊಂಬೋದು ನಮ್ ಬೇಕಾದಂಗೆ
ನಾನಾ ನಾನು ಹಂಗೆ ಮಾಡಣ ಅಂತ ಇದ್ದೀನಪ್ಪಾ
ಹ ಮೂರನೇದೇಏನು ಅಂದ್ರೆ ಇದು ಪ್ರೋಗ್ರಾಮ್ ಸ್ವಲ್ಪ ಬೇರೆ ಯಾವ್ದ ಇದ ಇರುತ್ತೆ ನೋಡು ಮೈನು
ಹಾ
ಮುಖ್ಯವಾದ ಪಾರ್ಟನ ನೋಡ್ಕೊಬಿಡ್ತೀನಿ
ಹಾ
ಅದು ಅಲ್ಲಿ ಅಲ್ಲಿನ ಪ್ರಶ್ನೆಗಳು ಕೇಳ್ರಿ ಇದ್ ಹೆಂಗ ಬರ್ತೈತಿ ಇದುಕ್ಕೆ ಉತ್ತರ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಲ್ಲ ಅವ್ರರು ಬರೀ ಈ ಪ್ರಶ್ನೆಗಳ ಓದ್ಕೊಂಡ್ರ ಮಾತ್ರ ಇದ್ ಮಾಡ್ತಾರಂತೇನಿಲ್ಲ
ನಾನು ಅದೇಪ್ಪಾ ನಾನು ಇಡೀ ಇಡೀ ಇದಕ್ಕೆ ವತ್ತೇ ಅಲ್ಲ ಈಗ ಮುಖ್ಯ ಏನ ಇದಲ್ಲ ಅದು ಮಾತ್ರ ಓದ್ತಾಯ ಇದ್ದೀನಿ ಇನ್ನು ಕೆಳಗಡೆ ಎಲ್ಲ ಇರ್ತದಲ್ಲ ಆ ಇನ್ಪುಟ್ ಅದೆಲ್ಲ ಎಲ್ಲಾದು ಎಲ್ಲ ಒಂದೇ ತರ ಇರ್ತಲ್ಲ ಒಂದ್ ಸತಿ ನೋಟ್ಕೊಂಡಿರ್ತೇ ಅಷ್ಟೇ ಮಿಕ್ಕಿದು ಓದೋದೇ ಇಲ್ಲ ನಾನು ಅದೇ ಮೇನ್ ಮಾತ್ರ ಒಂದ್ಸತಿ ಕೂತಿ ಕೂತಿ ಅವಾಗ ಅದೇ ಓದ್ತಾ ಇರೋದ್ ನಾನು ನಂದು ಎಷ್ಟು ಆ ಎರಡ್ ಗಂಟೆ ಸ್ಟಾರ್ಟ್ ಮಾಡ್ದ ಶುರು ಮಾಡ್ದ ಅಡಯಿಂದಾನೆ ಅಡ ಮಾಡ್ದ ಯಾಕ ಜಾವಾ ನಾನ್ ವರ್ಕ್ ಮಾಡ್ತಿದಿದೀನಿ
ಹ್ಮ್ ಹ್ಮ್
ಜಾವ ಮೇಲೆ ನಂಬಿಕೆ ಜಾಸ್ತಿ ಇದಪ್ಪ ಬರಿಬಹುದು ಅಂತ ಅಲ್ಲೋ ಕೈ ಕೊಟ್ರೆ ಅಷ್ಟೇ ನಾನು ನೋಡೋಣ ಅದಕ್ಕೆ ಎತ್ತಿದ್ದೀನಿ ಅಡ ಇದು ಮೊದಲು ಎರಡು ಮುಗಿಸಿದ್ದೆ ಅಣ್ಣ ಹೇಳಕ್ಕೆ ಹೋದ್ರೆ ಮೂರ್ ಗೊತ್ತು ನನಗೆ ಮುಂಚೆನೆ ಮೂರು ಮೊನ್ನೆನ ಓದಿದ ಅದು ಬಿಟ್ಟು ಇನ್ನೆರಡು ಓದಿದ್ದೀನಿ ಅಂದರೆ ಓದಿ ಸ್ವಲ್ಪ ನೋಡ್ಕೊಂಡಿದ್ದೀನಿ ಇನ್ನು ಮೂರು ಎಷ್ಟು ಮೂರ ಇದೆ
ಹ್ಮ್
ಅದ್್ಮರು ಆ ಮೂರಲ್ಲೇ ಒಂದು ಗೊತ್ತು ಸ್ವಲ್ ಸ್ವಲ್ಪ ಎಲ್ಲ ಗೊತ್ತು ಸ್ವಲ್ಪ ಸ್ವಲ್ಪ ಗೊತ್ತು ನಾನ ಅಷ್ಟೇ ಏನ ಕಷ್ಟ ಅಂತ ನಾನು ತಲೆ ಕೆ ಕೆರ್ಸ್ಕೊಂಡ್ರೆ ಮಾಡ್ತಾ ಇದ್ದೀನಿ
ಈಗ ನಾನು ಅದ ಇವಾಗ ನಂಗಗೆ ಓದಕ್ ಕುತ್ಕೊಂಡ್ರು ಆಯ್ತಾ ಇಲ್ಲ ಓದಕ್ಕೆ
ಯಕ್ಕ
ಕೆಲಗೆ
ಕೆಲ್ಸನಾ ಹಲೋ ವಾಯ್ಸ್ ಕಟ್ ಆಯತು ಹಾಂ ಈಗ
ಕೆಲಗಡೆ ಮನೆಯವರು ಬಾಡ್ಗೆ ಮನೇಲಿ ಕಾಲಿ ಮಾಡ್ಕೊಂಡ ಹೋಗಿದ್ದಾರೆ
ಹಾ
ಅದು ರಿಪೇರಿಲ್ಲಿ ನೋಡ್ಕೊಬೇಕು ಮನೇಲಿ ಯಾರು ಇಲ್ಲ ನಾವು ಣ್ಣಿ ಇರೋದ ಈಗ
ಹಾ ಹಾ ಅದಲ್ಲ ಅಲ್ಲಿ ಇಟ್ಕೊಂಡೆ ನೋಡ್ಕೊಂಡ್ ನೋಡ್ಕೊಂಡು ಓದ್ತ ಓದ್ತಾರ ಅಷ್ಟೇ ನೀನ
ಅವ್ರ ಮುಂದೆ ಇರ್ಬೇಕು ಇಲ್ಲಾಂದ್ರೆ ಅವ್ರ ಸರಿಯ ಕೆಲ್ಸ
ಏ ಅವ್ರು ಮುಂದೆ ಇರಪ್ಪಾ ಅವ್ರು ಮುಂದೆನೆ ಇಟ್ಕೊಂಡು ಹೆಂಗಿರ ಫೋನಲ್ಲಿ ಓದಲ್ಲ ನೋಡ್ಕೊಂಡು ಹೊದ್ತ ಹೊತ್ಕೊಂಡು ಹ ಹೇಳ
ಹ ಅವ್ರ ಮುಂದೆ ಇತ್ಕೊಂಡ್ ಓದ್ಕೊಂಬೋದು
ಹಾ
ತೊಂದ್ರರೆ ಅದಲ್ಲ
ಮತ್ತ
ಅವ್ರು ಕೇಳಿದೆಲ್ಲ ತಂದಕೊಡ್ಬೇಕಲ್ಲ ಪ್ರತಿಯೊಂದ್ಸತಿ ನಾ ಅಂಗಡಿ ಹೋಗ್ತಾ ಇರ್ಬೇಕು
ಅವ್ರು ಕೇಳಿ ಒಂದೇ ಸತಿ ಬರ್ಕೊಡ್ರಪ್ಪ ಏನ್ ಬೇಕಂತ ಹೇಳ್ಬಿಡ ಅಷ್ಟೇ
ಹಂಗ ಆಗಲ್ಲ ಅವ್ರು ಒಂದೊಂದೇ ಒಂದೊಂದೇ ಮುಗಿಸ ಕೊ ಬರ್ತಾರಲ್ಲ ಅದು ಒಂದೇ ಸರ್ತಿ ತಂದಕೊಡಕ್ಕು ಆಗಲ್ಲ ಯಾಕಂದ್ರೆ ಒಂದೊಂದ್ ಗೋಡೆ ಒಂದೊಂದ್ ತರ ಇದೆ ಇಲ್ಲಿ ನಾ ಕೆಲುವ ಎಲ್ಲ ಡ್ಯಾಮೇಜ್ ಆಗೆ ಅದಕ್ಕೆ ಒಂದೊಂದು ಗೋಡೆಗೆ ಏನೇನ್ ಬೇಕೋ ಅವೆಲ್ಲವರು ತಂದುಕ ಕೊಡ್ತಾ ಇರೋದು
ಹ್ಮ ನೀನ್ ನೀನ್ ಹೋಗ್ಬೇಕಾ ಇಲ್ಲ ಅ
ನಲ್ಲ ಇರೋದ ಈಗ ಅವ್ರಿಗೂ ಇಲ್ಲ ಅಂಗಡಿಗಳು ಗೊತ್ತಿಲ್ಲ ಮತ್ ಕಾಸು ಅವ್ರಿಗೆ ಇ ಕೊಟ್ಟಿಲ್ಲ ಇನ್ನ
ಹಂಡ ಅರ್ತಯ್ತ ಅರ್ತಯತ ಅರ್ತ ಇತ ನಮ್ದೇನ ಇಿಲ್ಲಪ್ಪಾ ನಮ್ದೇನ ಕೆಳಡೆ ಆಗುದ್ರ ನಮ್ಗೇನ ನಮ್ದೇನ ಹಂಗಿದ್ರೆ ಒ್ ನಮ್ ಗೊತ್ತರಲ್ಲ ನಾವ ಈ ಮನೆ ಮಾಡ ಪೇಂಟ್ ಹಾಕೊಂಡ ಇದನಲ್ಲಾ ಹಾ ಫುಲ್ ನಮ ನಮಕ ಇಸ್ತಾವ ನನು ಕೊಟ್ಟ
ನೀವು ಅಲ್ಲ ಬೇರೆ ಕಡೆ ಎಲ್ಲ ಒಬ್ಬ್ರಗ್ ಸುಸ್ಬಿಡ್ತಾರೆ ಅವರು ತಗೊಂಬಂದ ನೋಡ್ಕೊತಾರೆ
ಹಾ
ಹ ನಾಮಪ್ಪಾ ಹಂಗಲ್ಲ ಅವರು ಗೊತ್ತಿರೋ ಫ್ರೆಂಡ್ ಅವ್ರ ಕಡೆಯಿಂದ ಕೂಲನ್ ಕರ್ಸ್ಕೊಂತಾರೆ
ಹ್ಮ
ಅವ್ರರು ಕೈ ಮಾಡ್ಸ್ತಾರೆ ಅವ್ರ ಬೇಕಾಗಿರೋವೆಲ್ಲ ನಾವೇ ತಂದ್ಕ ಕೊಡ್ಬೇಕು ಅಂದಗೆ
ಏನೋ ಪೇಂಟ್ ಹಾಕದು ಏನೋ ಮುರ್ಿದೋಗ್ರ ಅಂದ ಸರಿ ಮಾಡದು ಅಷ್ಟೇ ಸಾಯ
ಏ ಇಲ್ಲ ಜೊತೆಗೆ ಈ ಊರು ಹೆಂಗಂದ್ರೆ ಮನೆ ಪೇಂಟಿಂಗು ಮನೆ ಕ್ಲೀನಿಂಗು ಆ ಓವರ ಆಲ್ ಅ ಏನೇನ್ ಬೇಕು ಎಲ್ಲಾ ಮಾಡ್ಕೊಡ್ತವಾರೆ
ಹ ಹಾ
ಮುರಿದಾಗಿರಿ ಅದನ್ನ ರಿಪೇರಿ ಮಾಡೋದು ಅದು ಮಾಡ್ತಾರೆ ಅದಕ್ಕೆ
ನಮ್ದು ನಮ್ದು ಅಷ್ಟ್ ನಮ್ದ್ ಅಷ್ಟೇನ್ ತೀವ್ರವಾಗಿಏನ ಆಗಿರಲ್ಲ ಮನ್ಮೊನೆ ಕಟ್ಸೋದಲ್ಲ ಏನಂದ್ರೆ ಸ್ವಲ್ಪ ಪೇಂಟಿಂಗ್ ಪೇಂಟ್ ಹಾಕ್ಸೋದು ಇಲ್ಲಾಂದ್ರೆ ಏನಾದ್ರರು ಸ್ವಲ್ಪ ಅದನಾದ ನಲ್ಲಿ ಈಗ ಇಲ್ಲಿ ಏನ್ರೆ ಅದ ಹಾಕ್ಸ ಅಷ್ಟೇ ಇರ್ತದೆ ನಮ್ದ ಜಾಸ್ತಿರಲ್ಲ ನಮ್ದ ಒಂದೆರಡು ದಿನ ಅಷ್ಟೇ ಎರಡು ದಿನ ಕೆಲ್ಸ ಇರ್ತದೆ ಮೂರನೇ ದಿನ ಒಪ್ ಕೊಟ್ಬಿಡ್ತೇವಿ ಅವ್ ವಾಪ್ ಸುಡ್ತೇವಿ ಅವ್ರ ಮನೆ ಅಷ್ಟೇ ನಾವು
ಇದು ನಮ್ಮ ಮನೆ ಬಂದು ಆಯ್ತು ಹದ್ನೇಳ ಹದ್ನೈದು ಹದ್ನಾರು ವರ್ಷ ಆಗ್ತಾ ಬಂತು ಕೆಳಗಡೆ ಮನೆ
ಹಾ ಹಾ
ಅದ ಗೋಡೆಗಳು ಸ್ವಲ್ಪ ಇದು ಅಷ್ಟು ಇದು ಗಟ್ಟಿ ಇಲ್ಲ ಅಂದ ಹೇಬಿಟ್ಟು ಹೋಗ ರಿಪೇರಿ ಮಾಡ್ತಾ ಇರ್ಬೇಕು ವರ್ಷ ವರ್ಷನು
ಹಾ
ಅದಕ್ಕೆ ಕೆಳಗಡೆ ಮನೆಗೆಂದಕ್ಕೆ ಎಷ್ಟು ತೊಂದರೆ ಮೇಲ್ಗಡೆ ಮನೆಗೆಲ್ಲ ಸುಮ್ನೆ ಒಂದ್ ಪೇಂಟ್ ತಂದು ಕೊಟ್ರೆ ಮಾಡ್ಬಿಡ್ತಾರೆ ಒಂದ್ ಹೌರ್ ಅಲ್ಲಿ
ಅದಪ್ಪಾ ನಮ ನಮ್ದ ನಮ್ದನೆ ಏನಿಲ್ಲ ನಾನು ನಾ ಹೋಗ್ತೇನೆ ಮುಂಚೆ ಈಗ ಅವರೇ ಮಾಡ್ಕೊಂತಾರೆ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ನಾವುಷ್ಟೇ
ಸಿಟಿ ಕಡೆ ಅಂದ್ರೆ ಅವ್ರೆಲ್ಲ ಮಾಡ್ಕೊಂಡ್ ಬಿಡ್ತಾರೆ ಯಕಂದ್ರೆ ಅವ್ರಗ್ ಅಲ್ಲೆಲ್ಲ ಇದ ಇರುತ್ತಲ್ಲಾ ಕನೆಕ್ಷನ್ಸ್ ಇಲ್ಲಿ ನಮ್ದು ಹಳ್ಳಿ ಕಡೆ ಅಷ್ಟು ಬರಲ್ಲ
ಹಾ ನಾವೇನ್ ಮುಂಜಾನನೆ ಕೊಡಲ್ಲ ನಾವೇನ್ ನಮ್ಮ ಅಪ್ಪ ಏನಲ್ತ ಗೊತ್ತಿರವನಲ್ಲ ಅವನು ಪಿಂಡ್ ನಮ್ಮಮ್ಮ ಮನೆಯಲ್ಲ ಫುಲ್ ಮಾಡಿದ ಅವನೆೆಲ್ಲಾ ಹೇಳ್ಬಿಡ್ತಾರ ಎಷ್ಟು ಏನು ಬೇಕು ಇಸ್ಕೋ ಆ ಚೀಟಿ ಎಲ್ಲ ಇರಬೇಕು ನೀಟಾಗಿ ನಿಟ್ಟಾಗಿ ಇಲ್ಲ ಅದು ಕಮ್ಮಿನೇ ಇರ್ಬೇಕು ನಂಗ್ ಗೊತ್ತ ನಮ್ಮ್ ಅಪ್ಪ ನಮ್ಮ ಅಮ್ಮ ಏನಂತಾರೆ ಗೊತ್ತ ನಮ್ಮ್ ಬಗ್ಗೆ ಅಂತ ಹೇಳಿ ಅವ್ನು ತರ್ತಾನೆ ಅರಏನೇನ್ ಬೇಕಂತಲ್ಲ ಚೀಟಿ ಕೊಡ್ತಾನೆ ಆಮೇಲೆ ಲಾಸ್ಟ್ ಅಲ್ಲ ಎಲ್ಲಾ ಒಂದೆಲ್ಲ ಪೇಂಟ್ ಮುಗಸಿರ್ತಾನೆ ಕೆಲ್ಸ ಆಮೇಲೆ ಕೊಡೋದ್ ನಾವ್ ದುಡ್ಡು
ಹ್ಮ್ ನಮ್ದ್ ಹಂಗಿಲ್ಲ ನಾವೇ ನಾವೇ ತಂದ್ಕೊಂಡಿತಿನಿ ನಾನೇ ಹೋಗಯ್ತೀನಿ ಅಂಗಡಿಗೆ ಅಲ್ಲಿ ಈಗ ನಂಗ್ ಇವಾಗ ಇವಗ ಬಾಡಿಗೆ ಮನಿಲ್ಲಿ ಮನೆಗ್ ಬಂದಾಗಿಂದ ಎರಡ್ ವರ್ಷದಿಂದ ಪರಿಚೆ ಆಗ್ಬಿಟ್ಟ ಅವ್ರೆ ನಾನ್ ಹೋಗಿ ಸುಮನೆ ಹೇಳಿದ್ರೆ ಎರಡ್ ನಿಮಿಷ ರೆಡಿ ಮಾಡಿಟ್ಟಿರ್ತಾರೆ ಫೋನ್ ಮಾಡ ಹೋಗ ಬಿಟ್ರು ನನ್ ಅಲ್ಲಿ ಹೋಗೋಷ್ಟ್ರಲ್ಲಿ ರೆಡಿಯಾಗಿ ಇಟ್ಟಿರ್ತರೆ ಅವರು
ನಮ್ಮ್ ನಮ್ಮ್ ಗೊತ್ತಿರೋ ಅಂದ್ರೆ ನಂಗು ನಮ್ ಅಪ್ಪನ್ ಗೊತ್ತಿರೋ ಅಂದ್ರೆ ಅದು ತುಂಬಾ ದೂರ ಇಲ್ಲಿಂದ ಎಷ್ಟು ಎರಡ್ ಕಿಲೋಮೀಟರ್ ಇದ್ದ ಅದು ನಾವು ಹೋಗ್ಬೇಕಂದ್ರೆ ನಾವು ಮನೆ ಎಲ್ ಫುಲ್ ಎ ಟು ಝೆಡ್ ಏನು ಪೈಪು ಗೀಪು ಎಲ್ಲಾ ಅದೆಲ್ಲ ತರ್ಸಿ ಪೈಂಟ್ ಗಿಂಟ್ ಅಲ್ಲಿಂದ ತರ್ಸಿದ
ನಮ್ದು ಅದೇ ಒಂದ್ ಅಂಗಡಿ ಇದೆ ಅದು ಅಲ್ಲಿಗೆ
ಹ್ಮ್ ನಮ್ಮ್ ಅಪ್ಪನೂ ಅಷ್ಟೆ ಅಲ್ಲೇ ಹೋಗೋದು ಅವನು ಇಲ್ಲಿ ಮೆಸೇಜ್ ಹಾಕ್ತಾರೆ ವಾಟ್ಸಪ್ ಅಲ್ಲಿ ಲಿಸ್ಟು ಎತ್ತಿಕ್ಕಿರ್ತಾರೆ ಹೋಗ್ತಾರೆ ದುಡ್ಡಲ್ಲ ಅವಾಗ ನನ್ ಇನ್ನ ನಾವ್ ಒಂದೇ ಸತಿ ಸಿಂಗಲ್ ಟೈಮ್ ನಮ್ಮಪ್ಪ ಒಂದೊಂದು ಸತಿ ದುಡ್ಡು ಕೊಡ್ತಿಲ್ಲ ನಾವು ಮನೆ ಕಟ್ಸತದಲ್ಲ ಹಾ ಯಪ್ಪಾ ಒಂದ ಚೀಟ್ ಬುಕ್ ಇಟ್ಕೊಂಡ್ ಬಿಟ್ಟಿದ್ರು ಎಷ್ಟ ಆಗುತ್ತೆ ಲೆಕ್ಕ ಬರ್ಕೊತಿದ್ರ ನಾವವು ಒಂದೇ ಸತಿ ಹೋಗ್ಬಿಟ್ಟಿದೆ ಒಂದ್ ಲಕ್ಷ ಎರಡ್ ಲಕ್ಷ ಕಟ್ಟಿದ್ರು ಅಷ್ಟ ಅಷ್ಟವರೆಕೂ ಇದ ಇಟ್ಕೊತಿದ್ರು
ಹಾ ಅದು ಅದು ಒಂದೊಂದ್ಸತಿ ತೊಂದ್ರ ಆಗುತ್ತೆ ನಾವ್ ಒಂದ್ಸತಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ನಾವೇ ಹೋಗ್ತಿವಿ ಇಲ್ಲಿ ಅವ್ರನ್ನ ಕಲ್ಸಲ್ಲ
ಹೇ ಅಂದ್ರೆ ಹಂಗ್ ನಾವೇ ಹೋಗೋದು ಅಂದ್ರೆ ಆ ಆರ್ಡರ್ ಮಾಡೋದಲ್ಲ ಅವರು ಎತ್ಕೊಂಬರ್ತಾರ ನಾವು ಅಷ್ಟೆಲ್ಲ ಎತ್ಕೊಂಬೋದು ಹೆಂಗಗತ್ತಂತ ಅಂತ ಅವರು ಟ್ರಾಕ್ ಅಲ್ಲಿ ಎತ್ಕೊಂಬರ್ತಾರಾ ಹಾ ಯಪ್ಪಾ ನಮ್ಮ್ ಅಪ್ಪ ಕೊಡಕ್ ಹೋದ್ರೆ ಬೇಡ ಇವಾಗೆಲ್ಲ ಒಂದೊಂದ್ ಸತಿ ಏನು ಒಂದೇ ಸತಿ ಕೊಟ್ಬಿಡೋಣ ತಿಂಳಕ್ ಒಂದು ಸತಿ ಇಲ್ಲ ಎರಡು ತಿಗಳಕ್ ಒಂದಸತಿ ಕೊಡರಿ ಅಂತ ಹೇಳತಾರೆ
ನಮ್ದು ಒಂದೇ ಸರ್ತಿಗಂದ್ರೆ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಯಾವಾಗ ಆಗುತ್ತಾವ ಹೋಗ್ತಾ ಇರದು
ಹಾ ನಮ್ದು ಅದೇ ಅಪ್ಪ ನಮ್ದು ಅದೇ ನಾವು ಹಂಗೆ ಮಾಡ್ಕೊಂಡಿ ಹೇಳ್ತ ಅದಕ್ಕೆ ನಮ್ದಲ್ಲಾ ಹಂಗೆ ಇರದು. ಒಂದೇ ಸರ್ತಿ ಎಲ್ಲ ಮಾಡವಣವ ಹ್ಮ ಆಯ್ತು. ಮತ್ತೆ ಸಿಗೋಣ ಮತ್ತೆ ಮರ್ತೀನಿ ರೀ ಹಾ